ಮತ್ತೆ ನೀನ್ ಆರಾಮಿದೆ ಊಟ ಆತ ನಿಂದ್
ಹ್ಮ್ ನಂದ ಆಯ್ತು ಏನ್ ಮಾಡಿದಿ
ಹ ಅದೇ ಅನ್ನ ಸಾರು
ಹ್ಮ್ ಮತ್ತೆ
ಮತ್ತೆ ಅನ್ನ ಸಾರು
ಅಷ್ಟೇ ನಾನು ಅನ್ನ ಮಜ್ಜಿಗೆ ರೊಟ್ಟಿ ಕಾಳು ಊಟ ಮಾಡಿ ಬಂದಮಲ್ಕೊಂಡಿದು ನೋಡಿ ಆಡ್ತಾ ಕುಂತಿದ್ನ ಹಂಗೆ ಹಚ್ಚಿದ್ದೆ
ನಾಳೆ ಹೋಗ್ಬೇಕ ಕಾಲೇಜಿಗೆ ಹಂಗರೆ
ನಾಳೆ ಹೋಗಬೇಕು ನೋಡು ಕಾಲೇಜಿಗೆ ಹ್ಮ್ ಮತ್ತೆ
ಮತ್ತ ಏನಪ್ಪಾ ಸ್ಟಡಿ ಒಂದ್ ಚೆನ್ನಾಗ್ ಮಾಡ್ಬೇಕ್ ನೋಡು
ಹೌದು ಹೌದುದು ಆ
ಹೌದಹೌದು ನಂಗ ಕರೆಕ್ಟ್ ಮಾಡಿದ್ರಾ
ಹ್ಮ್ ನಿಮ್ಮ ತಮ್ಮ
ನನ್ನ ತಮ್ಮ ಹೋದ
ಊರಿಗ್ ಹೋದ್ನಾ ಏನ ಅಲ್ಲೇ ಕೆಲ್ಸ ಮಾಡ್ತಾನ ಧಾರವಾಡದಾಗ
ಧಾರವಾಡ ಅಲ್ಲ ಬೆಳಗಾವಿ
ಬೆಳಗಾವಿದಾಗ
ಹಾಂ
ಏನ್ ಮಾಡ್ತಾನೆ ನಿಮ್ ತಮ್ಮ ಬೆಳಗಾವಿದಾಗ ಕೆಲ್ಸ
ಅಂದೇ ಎಲೆಕ್ಟ್ರಿಕಲ್ ಕರೆಂಟ್ಯಿಂದು ಕಲಶ
ಉತ್ಪದನೆನ್
ಹಾ ವಿದ್ಯುತ್ ಉತ್ಪಾದನೆ ಕೇಂದ್ರ
ಆ ಕೇಂದ್ರದಾಗ ಕೆಲ್ಸ ಮಾಡ್ತಾನ
ಹಾ
ಊಟದು ಎಲ್ಲಾ ಅವರದೇನಾ
ಹ್ಮ್ ರೂಮುವೆ ಅವ್ರ್ದೆ
ನಿಮ್ ದೊಡ್ಡಣ್ಣ ವೀರೇಶ ಆತ ಏನ್ ಮಾಡ್ತಾನ
ಆತ ಮಕ್ಕದನ ನೋಡು
ಮುಖಂಡಾರ
ಹಾ ಮ ಬೆಂಗಳೂರಿಗೆ ಹೋದಾರ ಅ್ಣ
ಹ ಬೆಂಗಳೂಗ ಯಾರು ಹ ಅವ್ರ ಅಕ್ಕಾನ ಹೋದ್ರರು ನಿನ್ನೆನ ಹತ್ರಿ ಎಂಟು ಗಂಟೆಗೆ ಕರೆಕ್ಟ್ ಟ್ರೈನ್ ಹಚ್ಚಿದ್ನಾ
ಎಂಟಲ್ಲ ಎಂಟ ನಿ ಬಂತದ ಅದು ಅಪ್ಡೇಟ್ ಕೊಡ ಅ ಅದ
ಹಾ
ಟ್ರೈನ್ ಎಷ್ಟಂಡಿಗೆ ಹೋಗಕಿತ್ತಲ್ಲ ಇದು ಮೆಸೇಜ್ ಇದು ಬಂದ್ಬಿಡ್ತೇತ್ ನನ್ ಫೋನ್
ಬಂತಾ ನಿನ್ ಮೆಸೇಜು ಏನು ಮುಟ್ಟಿದ್ರು ಹೋದ್ರು ಅಂತ
ಹಂಗಲ್ಲ ಈಗ ಟ್ರೈನ್ ಕೊಪ್ಪಕ್ ಸಣಯಕ್ತಂತೇಳಿ ಮೆಸೇಜ್ ಬರ್ತೈತಿ
ಎದಕ್ಕಾ
ಅಂದ್ರೆ ಗೊತ್ತಾಗಬೇಕಕ್ಲ್ಲಮ್ಮಗ ನಾವು ಏನಾರ ತ ಚಾರ್ ಮಸ್ ಆತಂತ
ಹಾ ಹಂಗ ನಿನಗ್ ಬಂದ್ರೆ ಹೆಂಗ ಹೋದು ಅವ್ರಗ್ ಬರ್ಬೇಕಲ್ವಾ
ಅದು ನನ್ ನಂಬರ್ ನಿಂದ ಆಗಿದ್ದ ಅವ್ರ ನಂಬರ್ ಅಲ್ಲ
ಹೌದಾ ಹ ಮತ್ತೆ ನಿಮ್ ತಮ್ಮಂದದ ಏನ ಹತ್ತನೇ ಕ್ಲಾಸ್ದ ಮಾಡಿಸಸ್ತನನೆ ಅಂದ್ರ ಮಾಡಿಸಸ್ತೇ ಮಾಡ್ಸಿದಿ
ಹ್ಮ ಅದು ರೊಕ್ಕ ಸಮಸ್ಯೆ ಇದೆ
ಹೌದಾ
ಅದಕ್ಕೆದ ನೋಡದ ಮುಂದಿನಸಲ ಎಕ್ಸಾಮ್ ಆಯ್ತ
ಈ ಸಲ ಎಕ್ಸಾಮ್ ಎಲ್ಲ ಕಾಪಿ ಆಗಿದವಪ್ಪಾ ನೀವ್ ಬರ್ಸಿ ಬಿಟ್ಟಿದ್ರ ಆಾಗ ಹೋಗ್ತಿತಿ ನೀವ್ ಹೋಗಲ್ ಎನೇ ಎಕ್ಸಾಮ್ ಹೇಳ ಗತ್ತಿನಲ್ಲ ಹೆಂಗ್ ಹೇಳ್ಕೊಟ್ಟಾರ ಗೊತ್ತ ಎರಡನೇ ಎಕ್ಸಾಮ್ ನ ನಮ್ಗೆ ಇವತ್ತು ಒಬ್ಬೊಂದ ಕಾಲೇಜ್ ಬಂದ್ಲ್ ಅವ್ನ ಎರಡ್ನೇ ಸಲ ನಾಕಕ್ ಹೋಗ್ದಿದ್ ನಾಲ್ಕಕ್ ಫೇಲ್ ಆಗಿದ್ನ ನಾಲ್ಕಕ್ ನಾಲ್ಕ ಬರ್ತ ತಕಾಣಣ ಉಂಟು ಏನ ಇದ್ದೀರಪ್ಪ ನೀವು
ಹೇಳನತ್ತಗ ಕೇಳಲಿ ಹೇಳನಿ ತಾನೇನ್ ಮಾಡನ್ ಹೇಳ
ಹ್ಮ
ಅಲ್ಲ ಊರಾಗಿದ್ದಕ್ಕೆ ನ ಆಚೆ ನಾ ಬಿಡ್ತೀನಿ ಅ ನಾ ಅಂತ ಹೇಳ ಹೇಳಿ ಮಾಡೆ
ಏ ನಾಲ್ಕ್ ಫೇಲ್ ಆಗಿದ್ ನಾವ್ ಶಂಟಾ ನಾಲ್ಕ್ ಫೇಲ್ ಆಗಿದ್ ನಮ್ ಬಗ್ಲಕ್ ಕುಂ ನಾಲ್ಕಕ್ ಫೇಲ್ ಆಗಿ ಎರಡನೇ ಆಟೋಮೆಟಿಕ್ ತಕೊಂಡ್ ಪಸ್ ಆಗ್ಯನವ
ಹ್ಮ್
ಹಾ ನಿಮ್ಮ ಪ್ರಯೋಗ ಕೊಟ್ಟದಲ್ಲ ಬಾಯ್ಬಿಟ್ಟ
ಹ್ಮ್
ಹಾ ಹೌನೌ
ನ್ ಬಿಟ್ಟು ಜಾಗಸಲ್ಲ ಅವ ತಾ ತಿನ್ಕೊಂಡಿಲ್ಲ ನಾ ಹೇಳ ಮಾತ ಕೇಳಲ್ಲ ಅವ...
ಹ್ಮ್ ಆ ರೊಕ್ಕದ ಮಾರಿ ನೋಡಿದ್ರೆ ಹೆಂಗ ಗೋವ...
ಅಲ್ಲ ಹೇಳಿ ನೀವು ಗಡನ ಬಂದ್ ನಿಂದ ಎಲ್ಲ್ ನೋಡ್ಕ ಅಂತ ಹೇಳಿದ.. ತಂದ ತಂದ... ಬಂದ್ದಿಲ್ಲ ಲೇಟ್ ಆಗ ಬಂದ ಇ ಇಲ್ಲಿ ಕಟ್ಟದ ಇಲ್ಲ ಅಂತ ಹೇಬಿಟ್.
ಹ್ಮ್ ಹ್ಮ್ ಹ್ಮ್ ಅವು ಕಟ್ಟದು ಅಂತ ತಿಂಗ ಮುಂಚೆನ...
ಹ್ಮ್ ಅದ್ಕ ಈ ಸಲಯ ನೋಡ ಹೆಂಗ ಮಾಡ್ತಿ ಹಂಗೆಲ್ಲ... ಡಿಸೆಂಬರ ಬಂದ. ಡಿಸೆಂಬರ್ ನವಂಬರ್ ಜನವರಿ ಕೆಳ್ಕಂತ ಕಟ್ಟಕಂತ ಏನ್ದ ನೋ ಎಲ್ಲ... ಅಪ್ಡೇಟ್ ಏನದೆ ಎಲ್ಲಾ ಕೊಡು ಅಂತ ಹೇಳಿದೆ.
ಮತ್ತ್ ಗದುಕ ಹೋಗಕ್ಕ ಅದ್ ಏನ್ ಮಾಡ್ಸಲ್ಲಾ ನೀವ್
ಅದ ಮಾಡಸುವಾಗ ಕೂಡ ರಕ್ತ ಹೊಯಿತ್ ಅದಕ್... ಪಸ್ಟ್ ಇದಾಲಿ ಅಮ್ಮೇಲ್ ನೋಡಣ..
ಹ್ಮ್...
ಪಾಶ್ಟ್ ಇರಾನಿ ಆಕಡೆ ನೋಡಣ.
ಸರಿ ಭಾರಿ ಇತ್ತು ಅಪಶೆ ಈ ವರ್ಷ...
ಹ್ಮ್..
ಇದಾರ ಮಾಡಿಸ್ಬಿಟ್ರ ಅ ಕತ್ ತಕೊಂಡು. ಏನು ಕಂಪನಿಯಾಗು ಇಪ್ಪತ್ತು ಇಪ್ಪತ್ತು ಸೈ...
ಡೆಲ್ಲಿ ಯಾಕ್ ಕಾರ್ ಕಾರ್ ಬಂದ್
ಹಾ ಮನಿಗ್ ಬಂದ ಕರಕೊಂಡು ಹೋಗಕೂಡದ್ದ ಒಂದ್
ಅಲ್ಲೋ ನಿನ್ ಧ್ವನಿ ಹಾಕಕ ಕರ್ ಕರ್ ಕಾಸ್ ಹೊತ್ತೈತೆ
ಹೌದಾ ಈಗ. ಹ ಅಲ್ಲಾ ಮನಿಗ್ ಬಂದ್ ಕರ್ಕೊಂಡ ಹೋಗಕ್ಕ ಇವಾಗ ಫ್ಯಾಕ್ಟ್ರ್ರ... ಇಪ್ಪತ್ತೈದು ಸಾವಿರ ಯಾರು ಕೊಡ್ತಾರೆ ಹೇಳ
ಹ್ಮ್
ಅವಾಗ ಅವಾಗೆಲ್ಲಾ ಮನಚರ್ ಮಾಡೋದಿತ್ತು ಇವಾಗೆಲ್ಲಾ ರೋಬೋಟ ಮಾಡ್ತಾವ.... ಹ ಏ ಮಿಷಿನೆ ಮಾಡ್ತಾವ. ನಮ್ದ ಏನ್ ಇರಲ್ಲಿ ಇವ ಅಂತಪರಿ ಹಾರ್ಡ ಕೆಲಸ ಅವವಾಗಿತ್ ನೋಡ ಇವಾಗೆಲ್ಲಾ ಮಿಷಿನ್ ಗಳು... ಬಂದ್ಬಿಟ್ಟವು ಎಲ್ಲಾ ಮಿಶಿನೆ ಮಾಡ್ತೇತಪ್ಪ ಏನಪ್ಪಾ ಏ... ವಜ್ಜಿಲ್ಲ ಕೆಲಸ ಏನ್ ಆರು ತಾಸ ಕೆಲ್ಸ ಅಷ್ಟೇ ಇಪ್ಪತ್ತೈದು ಸಾವಿರ ಕೊಡ್ತಾರ ಐದ್ ತಿಂಗಳ ಲೋನ್.. ನೀನ್ ಪ್ರೇಂಡ್ ಹೊಕ್ಕಿದನ ನಾನ್ ಬಸ್ಸಿಗೆ ಹೋಕನನ್
ಹೋಕನ ಆಗ ಹೋಗ್ದನ ಹೋಕ್ಕನ ಹನ್ನೆರಡನೆ ಆಯ್ತು.
ಹೌದ
ಹನ್ನೇರಡು ಹದಿಮೂರಸಾವಿರ.
ಹಾ ಸ್ಟಾರ್ಟಿಂಗ್ ಅಷ್ಟೇ ಆಮೇಲೆ ರೇಟ್ ಅಕೈತಿ.. ತೆಂಚ್ ಓದುತ್ತಾ ಇದೆ ಹೌದೇನೊ ಎಲೆಕ್ಟ್ರಿಕಲ್ ಮಾಡ್ಬೇಕು ಮಾರಯ..
ಹ್ಮ್
ಎಲೆಕ್ಟ್ರಿಕಲಿಗ್ ಬೆಲೆ ಐತಿ ಮೆಕ್ಯಾನಿಕಲಿಗೆ ಏ ಅಂತ ಪರಿ ಇಲ್ಲ..
ಅದು ನಾ ಹೆಂಗ ಆಕೇತೈತ್ ಗೊತ್ತಾ?
ಹ
ಅದ್ರಾಗ ಮಾಡ್ ಮಾಡ ಸತ್ತಗೋ ಬೇಕಂಗ್ ಐತೆ.
ಇಲ್ಲ ಎಲ್ಲಾ ಇವುನ ಮಾಡ್ತಾವು.
ಇಲ್ಲ ಒಡ್ಯದ್ ಬಡ್ಯಿಯದ್ ಯಾರ್ ಮಾಡತ್ ಯಾ ಮಿಷಿನ್ ಅಲ್ಲ ಇವ್ರ ಕಾಯಗಾನೆ ಅದು ಕಟ್ ಮಾಡದು ಅ ವೇಡನ್ ಕಾಟ್ ಮಾಡದು ಇದ್ ಮಾಡದು ಮಿಷನ್ ಮಾಡಲ್ಲ.
ಮತ್ತ್ ಮತ್ತ್ ಯಂಗದ
ಮತ್ತೆ ಹೇಳ್ಬೇಕ್ ನೋಡೋ
ಮನೆಗೆಲ್ಲ ಆರಾಮಾರ
ಹ್ಮ
ಹ್ಮ ಹ್ಮ್ ಅದು ಇದ್ ಏನಪ್ಪಾ ಹುಬ್ಬಳಿಗೆ ಹೋಗಿ ಬಂದಲ್ಲ ಬಟ್ಟೆ ಹೆಂಗದ ಚೆನ್ನಾಗ ಅದಾವ
ಇನ್ನ ಏನ್ ಮುಟ್ಟೆ ಅಲ್ಲ ಇನ್ನಾದ್ರಾಗ
ಹಾ ನೋಡು
ಮೂರ್ ಜ ಮೂರ ಫ್ಯಾಂಟ್ ಅದ ಈಗ ಅವ ಹೊಲಸಬಿಡಬೇಕ ಈ ಗ ಯಾವಾಗ ಗೊಮ್ಮಎಲ್ಲಿ ಎಲ್ಲಿ ಗಮ್ ಹೇಳು.
ಎಲ್ಲ ಹೋಗಮ್ಮು ಯಾವಾಗ ಅಂತ ನಾಳೆ ಆಗಲ್ಲ ನಾಡ್ದನ ಆಗಲ್ಲ ಮಂತ್ ಸೋಮವಾರ
ಸುಮ ನೀ ಕಾಲೇಜಿಗೆರ್ತೀ.
ಕಾಲೇಜಗ ಎರಡ ಗಂಟ ಬಿಡ್ತೇತ ನನ್ನ ಕಾಲೇಜ್
ನಾನ ನಾಲ್ಕ ಆರ ಗಂಟೆ ಮಟ್ಟ ಹೋಗ್ಲ ಎರಡ ಗಂಟೆಯಿಂದ ಫ್ರೀನೇ ನಾನ ಶನಿವಾರ ಮಧ್ಯಾ ಗಿ ಹೋಗ್ತೀನಿ.
ಎಲ್ಲಿ
ಇವತ್ ಇಮ್ ಮದ್ವಿ ಆಯ್ತಲ್ಲ ಅದು ನಮ ಹ್ಮ ಮತ್ ತವ್ರ ಅವ್ರ ತವ್ರ ಮನೆಗಿಟ್ಟಲ್ಲ ರಿಸೆಪ್ಷನ್ ಮಾಡಕತರ ಈಗ ಅಲ್ಲಿಗ ಹೋಗ್ಬೇಕ ಈಗ
ಹ್ಮ.
ಅದಕ್ಕ ಶನಿವಾರ ಬೆಳಿಗ್ಗೆ ಹೋಗ್ಬೇಕು.
ಹ್ಮ.
ಈಗಂತರ ಇಷ್ಟ ಐತಿ.
ಹ್ಮ.
ಹಾ
ಮತ್ತ ಬರ್ತಯ ನಾಳಿ ಕಾಲೇಜಿಗ ನನ್ನ ಜೊತಿ
ಕಾಲೇಜ್ ನೋಡ್ಬಕ್ತಾಡ ನ ಪೆಂಡ್ಸ್ ಏನಂತದ
ಹೌದಾ
ಹ್ಮ.
ಎಲ್ಲಾ ಅಂಗಡಿಗೆ ಹೋಗ್ತಿದಯ ಅವು ಬಂದ್ವಾ ಏರ್ಪೋರ್ಟ್ಸ್ ನ ಕೇಳಿದ್ನಲ್ಲ ನೀನಗ
ನಾ ಇವತ್ತ ಹೋಗಿಲ್ಲ ಇವತ್ನ ನಾ
ಹೌದಾ
ಅಂಗಡಿಗ ಹೋಗಿಲ್ಲ.
ಹ್ಮ. ಹ್ಮ. ನೋಡ್ರೀ.
ಆದ ಎಲ್ಲ ಸಿ ಹೇಳು ಪ್ಯಾಂಟ್
ಪ್ಯಾಂಟಾ ಇಲ್ಲೆ ನಮ್ಮ ಅಂಗಡಿ ಬಾಜು ಒಂದ ಐತಿ ಚೆನ್ನಾಗಿರೋದ.
ಹೇಳ್ದಂಗ ಒಳಿರ
ಹಾ ನಿ ಹೆಂಗಂತಿ ಹಂಗೆ ಶಾರ್ಟ್ ಪ್ಯಾಂಟ್ ಅಂದ್ರ ಶಾರ್ಟ್ ಪ್ಯಾಂಟ್ ಹೊಲಿತಾನ ಹೆಂಗಂತಿ ಹಂಗೆ ಫುಲ್ ಮಣಕಾಲ ಮ್ಯಾಗ ಒಲಿ ಅಂದ್ರ ಮಣಕಾಲ ಮ್ಯಾಗ ಒಲಿತಾನ.
ಹ್ಮ.
ಆರದ ಕೊಡಣಕ ಕ್ಯಾಚ್ ತ ಮಾಡಹಣ ಅಂದ್ರ ಮಾಡತ್ತ ತ
ಆಟ ಬ್ಯಾಡ ನಮ್ಗ ನಮ್ಗ ಹೇಳಂಗ ರಸಾ
ಅದೇ ಹೇಳದಂಗೆ ಹೊಲಿತಾನೆ ಅದೇ ನೀ ಹೇಳಿದಂಗ ಹೊಲಿತ
ಓಟ್ಟ ಮೂರ್ ಪ್ಯಾಂಟ್ ಆವಾ ನೀವ ಒ ತಂದಿದ್ದ ನಾವು ಮೆಟ್ಟು ವೀಟದಾಗಂತ ತಂದಿದ್ದ.
ಹೌದಾ ನಿಂಗ ಬೇಕಾ ನೈಟ್ ಪ್ಯಾಂಟ್ ಮಾಡ್ಕೊದ್ರ ಪ್ಯಾಂಟ ಮಾಡ್ತಾನ ಶಾರ್ಟ್ಸ್ ಮಾಡಂದ್ರ ಶಾರ್ಟ್ಸ್ ಮಾಡ್ತಾನ. ಅತ್ತ ಏನಪ್ಪ ಒಂದ ನೂರ ಎರಡ್ನೂರು ರೂಪಾಯಿ ತಗೊಂತ
ಏ ಮೂರ್ ಪ್ಯಾಂಟ ಇಗ ಒಂದ
ಒಂದ ಪ್ಯಾಂಟಿಗೆ
ನೂರ ಎನೂರ
ಹಾ ಪ ಸಸ್ತಾ
ಹಾ ಸಸ್ತೆ. ಬೇಕರ ಅರವತ್ತು ರೂಪಾಯದ ಐವತ್ತು ರೂಪಾಯದ ಇಲ್ಲ ಹೊಡಿ ಬ
ತಾಳಪ್ಪ ಐವತ್ತು ರೂಪಾಯನ ಎಲ್ಲಾ ಕಡೆ ಎಷ್ಟ ಐವತ್ತು ರೂಪಾಯ್.
ಇವತ್ತಾನ ಅರವತ್ತು ಅಂತರ.
ಹಾ ಅರವತ್ತು ಒಂದು ಪ್ಯಾಂಟಿಗೆ.
ಹ್ಮ್ ಹಂಗಾದ್ರೆ ಇಲ್ಲೆ ಒಳಗಸ್ತೀನ್ ಮಾತ್ನಿ
ನಿಮ್ಮ್ ಅಂಗ್ಡಿ ಅಂದ್ರೆ ಯಾವ್ದು?
ನಮ್ಮ್ ಅಂಗ್ಡಿ ಅಂದ್ರೆ ಇಲ್ಲೇ ನಮ್ಮ್ಂಗ ಅಂಗಡಿ ಬಾಜುನ ಐತಿ ನಮ್ ಅಂಗ್ಡಿ. ಬಸ್ಟ್ಯಾಂಡ್ ಅಲ್ಲಿಕ್ಕಡೆ. ಕಾತರ್ಕಿಕಡೆ.
ಹ್ಮ್ ಹ್ಮ ಈಗಸ್ತಿ
ಏ ತ
ತಸ್ತ
ಹ ಹಲೋ
ಹಲೋ
ಹ ಊಟ ಆಯ್ತಲ ನಿಮ್ದು.
ಹ್ಮ
ಆಯ್ತ್ ತೊಗೊರಿ ನಾ ಹಚ್ಚತ್ ನಿನ್ಗೆ ಆಮೇಲೆ.
ಹಾ
ಹಾ ಆಯ್ತ್ ಇಡ್ಲಾ.
ಹಾ
ಹಾ ಇಡ ಇಡು.